ಹಲೋ. ಹಲೋ ಹಾ ಆರಾಮಿದೀರಾ.
ಹಾ ಆರಾಮ್ ನೀವ್ ಆರಾಮಿದಿರ.
ನಿಮುದ್ ಊಟ ಆಯ್ತರ.
ಹ್ಮ್ ಆಯ್ತಾ ಅ ನಿಮ್ದು.
ಹು ಆಯ್ತು ನೋಡ್ರಿ. ಕನ್ಜಸ್ಟ್ ಆಯ್ತು ನೋಡ್ರಿ ಹ್ಮ್ ಮನೇಲ್ ಎಲ್ರೂ ಆರಾಮಿದರಾ.
ಇನ್ನು ಏನ ಬಟ್ಟೆ ಬಿಸ್ನೆಸ್ ಮಾಡ್ತಿದ್ರ ಅಂತೆಲ್ಲ
ಹಾ ಹೌದು ಅಕ್ಕ ನಾವು ಬಟ್ಟೆ ಬಿಸ್ನೆಸ್ ಮಾಡ್ತಿದ್ದೀವಿ ಆ ನಮ್ಮ್ ಮನೆ ಹತ್ರ ಇಲ್ಲ ನಾವೆಲ್ಲ ಹೋಲ್ಸೇಲ್ ರೇಟ್ ಮಲ್ ತಗೊಂಡ್ ಬರ್ತಿೀ ಇವಕ್ಕ ಹಾ ಹೋಲ್ಸೆಲ್ ರೇಟ್ ನಾವೆಲ್ಲಾ ಹ ಸೂರತ್ ಕಡೆಯಿಂದ ತರಿಸಸ್ತಿವಕ್ಕ ಬಟ್ಟೆಗಲೆ ಎಲ್ಲ ಹಾ ಸೂರತ್ ಕೆಲವೊಂದ್ಸಾರಿ ಸೂರತ್ ಲ್ಲಿ ತಗೊ ಬರ್ತೀವಿ ಕೆಲವೊಂದ್ಸರಿ ಬೆಂಗಳೂರಿಂದ ತರ್ತಿವಿ ಬೇರೆ ಬೇರೆ ಕಡೆಯಿಂದ ಇಲ್ಲಿ ನಮ್ ಹ್ ಹ್ಮ ಚೆನ್ನಾಗ್ ಅನ್ಸುತ್ತೆ ಹಾ ಅನುಕೂಲ ಆಗುತ್ತೆ ಆ ಟೈಮ್ ಅಲ್ಲಿ ಹೇಗ್ ಜಾಸ್ತಿ ಅಂದ್ರೆ ಹಬ್ಬಗಳ ಟೈಮ್ ನಲ್ಲಿನೇ ತಗೊಂಡ್ ಬರ್ತೀವಿ ಬಟ್ ತಟ್ಟೆಗಳನ್ನೆಲ್ಲ ಡ್ರೆಸ್ ಮೆಟೀರಿಯಲ್ಸ್ ತಗೊ್ಂಬರ್ತೀವಿ ಹ್ಮ ಮತ್ತೆ ಜಾಕಿಟ್ ಪೈಸ್ ಇಲ್ಲ ತಗ್ಂಬರ್ತೀವಿ ಇಲ್ ಟ್ನಲ್ಲಿ ಏನ್ ಮಕ್ಳಿಗೆ ಬೇಕು ಸಗರೆಲ್ಲ ಆ್ ಬಟ್ಟೆಗಳನ ತಗೊಂಡ್ ಬರ್ಾರೆ ತಿಗ ರೇಟನು ಅಮೌಂಟ್ ನು ಸ್ವಲ್ಪ ಕಡಿಮ ಹ್ಮ ರೀಸನಬಲ್ ಕಡಿಮೆ ರೇಟ್ ಅಲ್ಲಿನೇ ಇರುತ್ತೆ ನಮ್ಗೆ ಕಡಿಮೆ ಅಮೌಂಟ್ ಅಲ್ಲಿನೆ ಕೊಡ್ತ ವಿ ನೋಡಿನೇ ಕೊಡ್ತೀವಿ ಬಟ್ಟೆಗಳು ಮಾತ್ರ ಏನುೂ ಆಗಲ್ಲ ನಮ್ಮ ಹತ್ರ ನಾವು ತಗೊಂಡಿರೋದು ಚೆನ್ನಾಗಿರುತ್ತ ಹ್ಮ್
ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಹೆಂಗ ತಗೊಂಡ್ ಬರ್ತೀರ
ಗ ಒಂದ್ ಸರಿ ಹೋಗ್ಬಿಡ್ತೀವಿ ಒಂದು ಮೂರ್ ದಿನಕ್ಕಿಂತ ಮುಂಚೆನೆ ನಮ್ಗೆ ಇವಾಗ ಹತ್ತು ಹದನೈದು ದಿವಸ ಆ ಒಂದ್ ತಿಂಗಂಗಳ ಹಬ್ಬ ಐತಿ ಅಂತ ಅಂದ್ರೆ ಇನ್ನೊಂದ್ ಇಪ್ಪತ್ತು ಇಪ್ಪತ್ತೈದು ದಿವ್ಸಂಗ ಹಬ್ಬ ಐತ ಅಂದ್ರೆ ಅದಕ್ಕಿಂತ ಒಂದು ಮುಂಚೆ ಮೂರು ದಿವಸಾನೇ ಮುಂಚೆ ಹೋಗ್ಬಿಡ್ತಿವಿ ಹೋದ್ರ ಗುರಾತಿ ಏನ ಹೋದ್ರ ಇದ್ರಗಿನ ಮೂರ್ ದಿವಸ ಮುಂಚಿತತ್ವಾಗಿನನೆ ನಾ ಹೋಗ್ತಿವಾ ಹೋಗಿ ನಾವು ಅಲ್ಲೆಲ್ಲಾ ಇದನ್ ಮಾಡ್ತೀವ್ಯಾ ನಮ್ಗೆ ಯಾವ್ದ್ದ್ ಬೇಕು ಬಟ್ಟೆಗಳೆಲ್ಲ ನಾವೆಲ್ಲಾ ನೋಡ್ಕೊಂಡು ನಾವೆಲ್ಲಾ ನಮಗ್ ಬೇಕಾಗಿರೋಂತಥ ಬಟ್ಟೆಗಳಲ್ಲಿ ಲೌನುನು. ಸೆಲೆಕ್ಟ್ ಮಾಡಿ ಇಡ್ತೀವಿ ಅವ್ರೆಲ್ಲಾ. ಹ ನಮ್ಗೆ ಬಸ್ಸಿಗ್ ಇಟ್ಬಿಡ್ತಾರೆ ವಿ ಆರ್ ಎಲ್ ಬಸ್ ಇರ್ತದಲ್ಲ ಅದು. ಟ್ರಾನ್ಸ್ಪೋರ್ಟದು ಹಾ ಅದಕ ಚಾರ್ಜಸ್ಸಾ ಬರೆ ಅಷ್ಟ ನಾವ್ ಅಮೌಂಟ್ ಕಟ್ಟಿ ಮತ್ತೆ ನಾವ್ ಬಿಡ್ಸ್ಕೊಳ್ಬೇಕಾಗುತ್ತಾ ನೋಡ್ರಿ.
ಹೌದ ಅಂದ್ರೆ ನಿಮ್ಮೆಲ್ಲೇ ಹಾಕ್ತ ಟ್ರಾನ್ಸ್ಪೋರ್ಟೇಶನ್ದು.
ಟೆಲ್ಲ ನಮ್ಮೆಲ್ಲಾ ಹಾಕ್ತಾರ್ ಒಂಸ್ವಲ್ಪ್ ಏನಂದ್ರೆ ಅದೇ ನಮ್ಗೆ ಹ. ಆ ಅಮೌಂಟು. ಬೆಳೋದು ಆದ್ರೆನು ಇನ್ನ ಬಿಸ್ನೆಸ್ ಸಲ ಏನು ಮಾಡಕಾಗಲ್ಲ ಒಂದ್ರದಲ್ಲಿ ಹೋದ್ರೆ ಒಂದ್ರದಲ್ಲಿ ತಕ್ಕೊಳೋದೇನ. ಒಂದ್ರದಲ್ಲಿ ಲಾಭ ಆಗುತ್ ತ್ತೆ ಇನ್ನೊಂದರದಲ್ಲಿ ನಷ್ಟ ಆಗುತ್ತಷ್ಟೆ. ಹಾ ಹ್ಮ ಇವಾಗಂದ್ರೆ ಪರವಾಗಿಲ್ಲ ಇವಾಗ ಆರು ವರ್ಷದಿಂದ ಆಯ್ತು ನಾವೀ ಇದನ್ನ ಮಾಡೋದಿಕ್ಕೆ. ಸ್ವಲ್ಪ ಪರವಾಗಿಲ್ಲ ಮೊದ್ ಮುಂಚೆ ಮುಂಚೆ ಎಲ್ಲಾ ಬಹಳ ನಷ್ಟಾ ಆಯಿತು ನಮಿಗೆ ಈಗ ಹ್ಮ ಒಂದ್ ಸೈಡ್ ಲಾಭ ಆಗು ಅದಕ ಒಂದ್ಸರಿ ನಷ್ಟಾ ಆಗುತ್ತಾ ಅಷ್ಟೆ. ಮಾಡ್ತಾ ಇದ್ರೆ ಆನ್ ಏನಾದ್ರು ಒಂದು ಮಾಡ್ತಾ ಇದ್ರೆ ಒಂದ್ ಸ್ವಲ್ಪ ನಮ್ ಇವನು ಆ ಖುಷಿ ಅನ್ಸುತ್ತಾ ಹೌದ್ರಾ ಹ್ಮ್
ಮಂಡೆನೆ ಇರೋ
ಹಾ ಬಿಸ್ನೆಸ್ ಮೈಂಡ್ನೆ ಇರುತ್ತ. ಹೌದ ಹಂಗಂತ ಹೇಳಿ ನಮ್ಮ ಹತ್ರ ತಗೊಳೋ ಬಟ್ಟೆಗಳು ಯಾವ್ದ ಇದನು ಏನ್ ಕಲರ್ ಹೋಗಲ್ಲ ನೀವು ಎಷ್ಟ್ ಇವಾಗ ತಗೊಂಡಿದ್ರ ನೀವು ಬಟ್ಟೆ ಒಗ್ದಂಗಗೆಲ್ಲಾನು ಶೈನಿಂಗ್ ಬರುತೆ.
ಹೌದಾ ಹಾ ಹಾ ಒಳ್ಳೆ ಕ್ವಾಲಿಟಿ ಹ್ಮ್
ಬಟ್ಟೆಗಳನ್ನ ಇಡ್ತದ ನೋಡು. ನಮ್ಹತ್ರ ಎಲ್ಲಾ ತಗೊಂಡಿರೋ ಬಟ್ಟೆಗಳು ನಾವೆಲ್ಲಾ ಅಂದ್ರೆ ಕೆಲವೊಬ್ಬರಲ್ಲ ಈಗ ಹುಡುಗಿರುಂತವರುನು ಅಜ್ಜಿಯವರು ಉಟ್ಕೊಳ್ಳೋಂತದಿಂದ ಹಿಡಿದು ಹಿಡಿದು ಆ ಚಿಕ್ಕ ಮಕ್ಕ ಮಕ್ಕಳಿಂದ ಹಿಡದು ನಾವು ಅಜ್ಜಿಯ ಅವ್ರು ಆಗೀರ್ ತರ ನೋಡ್ರಿ ವಯಸ್ಸಾಗಿರುವಂತ ಅವ್ರು. ಕೊಳ್ಳೋವರೆಗುನು ನಾವು ಸೀರೆಗಳನ್ನ ತಗೊ ಬರ್ತೀವಿ ಚಿಕ್ಕ ಮಕ್ಕಳಿಗೆ ಎಲ್ಲ ಮದ್ವೆಗಳಲ್ಲೆಲ್ಲ ಉಡಿಸ್ತಾರೆ ಸಾ ಸೀರೆ ವಿ ಬ್ಲೌಸು ಅದೆಲ್ಲ ಹಾ ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ಇ ತದ ನೋಡ್ರಿ ಅಂತ ಸೀರೆಗೆಳ ತಗೊ ಬರ್ತಿವ್ ಚಿಕ್ ಚಿಕ್ ತು ಮಕ್ಕಳು ಒನ್ ದು ಎಷ್ಟ ಅಂದ್ರೆ ಒಂದ್ ಐದ್ ವರ್ಷ ದಿಂದ ಹಿಡ್ದಿರೋ ಮಗು ಇಂದ ಹಿಡಿದು ಅಜ್ಜಿ ಏಜ್ ಆಗಿರೋರು ವರ್ಗು ಗುರು ತಗೊಂಡ್ ಬರ್ತೀವಿ ನಾವು ಸೀರೆಗಳ ಚಿಕ್ಕ ಮಕ್ಕಳಿಗೆ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ವರ್ಷದ ಒಳಗಡೆ ಇರತಕ್ಕಂತಹ ಮಕ್ಕಳಿಗೆಲ್ರೂನು ಸ್ವಲ್ಪ ಫ್ಯಾನ್ಸಿ ಸ್ಯಾರೀಸ್ ಜಾಸ್ತಿ ತಗೊಂಡ್ ಬರೋದು
ಹ್ಮ್ ಹ್ಮ್
ಹಾ ಬೋರ್ಡರ್ ಸೀರೆ ತರ್ತೀವಿ ಮತ್ತೆ ಲೆ ಎಲ್ಲದನು ಎಲ್ಲಾ ಸೀರೆಗಳಲ್ಲಿ ಎಷ್ಟು ವಿಧ ವಿಧವಾಗಿದಾವೆ ನೋಡ್ರಿ ಅವೆಲ್ಲಾ ಸೀರೆಗಳಲ್ಲ ತಗೊಂಡ್ ಬರ್ತೀವಿ ನೋಡ್ರಿ
ಹೌದಾ ಹ್ಮ್ ಹ್ಮ್
ನಮ್ದಿಲ್ಲಿ ಅಂದ್ರೆ ನಾವೆಲ್ಲ ಅಲ್ಲಿ ಹೋಲ್ಸೇಲ್ ರೇಟ್ ನಲ್ಲಿ ನಮ್ಮ ಹತ್ರ ಇಲ್ಲಿ ನಾವು ಅಲ್ಲಿಂದ ಹೋಲ್ಸೇಲ್ ಅಲ್ಲಿ ತರ್ತೀವಿ ಇಲ್ಲಿನೂ ಹೋಲ್ಸೇಲ್ ರೇಟ್ ಅಲ್ಲಿನೆ ತಗೊಳ್ತಾರೆ ನಮ್ಮ್ ಹತ್ರ
ಹೌದಾ ಮತ್ತೆ ನಿಮ್ಗೆ ಸರಿ ಹೋಗ್ತ ತಂತ್ರ
ಹ್ಮ ಸರಿ ಹೋಗುತ್ ತ ಇಲ್ಲಿನಿ ನಮ್ಮ ಹತ್ರನು ಕೆಲವೊಬ್ಬರನ್ನೆಲ್ಲ ಹೋಲ್ಸೇಲ್ ರೇಟ್ ಅಲ್ಲಿನ ತಗೊಳಿ ತರ ಅವ್ರುನು
ಹ್ಮ್ ಹ್ಮ್
ಲ್ ಕೆಲವರೆಲ್ಲ ಹೋಲ್ಸೇಲ್ ರೇಟ್ ಅಲ್ಲಿ ತಗಳ್ತಾರೆ ಕೆಲವೊಬ್ಬರೆಲ್ಲ ಸಿಂಗಲ್ ಒಂದೊಂದೇ ಪೀಸಸ್ ನ ತಗೊತಾರೆ ಕಡಿಮೆ ರೇಟಲ್ಲಿ ತಗೋಂತಾರೆ ತರಹಂ ಹಾಗಾಗಿ ನಮ್ಗೆ ಪರವಾಗಿಲ್ಲ ಹಂಗು ಹಿಂಗು ನಡೀ ತಾ ಇದೆ ಇಲ್ಲದ ನಾನ ಹ್ಮ್ ಚೆನ್ನಾಗ್ ನಡೆತಿದೆ ಅಂದ್ರೆ ಅಂದ್ರೆ ನಾನ್ ಒಬ್ಬಳೆ ಮಾಡ್ತಾ ಇಲ್ಲ ನಮ್ಮ ಮನೆಯಲ್ಲಿ ನಮ್ಮ ಮನೇಲಿ ನಾವ ಮೂರ್ ಜನ ಇದ್ದೀವಿ ಎಷ್ಟು ಹಾಕುದು ಇ ಮೂರ್ ಜನನು ಇಷ್ಟ ಇಷ್ಟ್ ಅಮೌಂಟ್ ಅಂತಳೆ ಹ ೀ ಈಗ ಒಂದು ಮೂರು ಲಕ್ಷ ಅಂತ ಐ ಹೇಳಿದ್ರೆ ನಾನನ್ ಒಂದು ಲಕ್ಷ ರೂಪಾಯಿ ಅಮೌಂಟ್ ಹಾಕ್ತಿನನಿ ನಮ್ಮತ ಒಬ್ರು ಾರೆ ಅವರು ಒಂದ ಒಂದ್ ಲಕ್ಷ ಹಾಾರೆ ಅರೆ ನಮ್ಮ್ ಇನ್ನೊಬ್ರು ಕಜನ್ ಇದಾರ ಅವರು ಒಂದ್ ಲಕ್ಷ ಆಗ್ತಾರೆ ಹಂಗಾಗಿ ನಾವು ಹಾ ಪಾರ್ಟ್ನರ್ಶಿಪ್ ಮೇಳಗಡೆ ಮಾಡ್ ಆಯ ನ ಮೂರ ಜನಾಯಿಸಿ ಷ ಅದ್ರಲ್ಲೇ ಮೂರು ಜನಕ್ಕನೂ ಹಾ ಎಷ್ಟು ಅಮೌಂಟ್ ಇವಾಗ ಲಾಭದಲ್ಲಿ ಎಷ್ಟು ಬಂದಿರುತ್ತೆ ನೋಡ್ರಿ ಇವಾಗ ಇಷ್ಟು ಇವಾಗ ಒಂದ್ಸರಿ ನಾವು ಸೀರೆಗಳೆಲ್ಲ ತಗೊಂಡ್ಿದ್ರ ಅದನ್ನ ಅದ್ರಲ್ಲಿ ಎಷ್ಟ ಲಾಭ ಬರುತ್ತೆ ನೋಡ್ರಿ ಅದನ್ನು ಮೂರು ಜನನು ಹಂಚ್ಕೊಳ್ತೀವಿ
ಹೌದಾ ಹ್ಮ
ಇಲ್ಲ ಒಬ್ರ ಕಡಿಮೆ ಇಲ್ಲ ಆತರ ಮೂರು ಜನನು ಮಾಡು
ಹ್ಮ ಅಂದ್ರೆ ಜೆಂಟ್ಸ್ ಬಟ್ಟೆನ ತರಿಸ್ತೇನ ಎನ್ ನೀವು
ಹಾ ಜೀನ್ಸ್ ಇಲ್ಲ ಗಂಡ ಮಕ್ಳ ಬಟ್ಟೆಗಳನ್ನ ನಾವ್ ಯಾವ್ದ ತರಸಲ್ಲ ಅಕ್ಕಾ ಹಾ ಓನ್ಲಿ ಹೆಣ್ಮಕ್ಳ ಬಟ್ಟೆಗಳನಾ ಮಾತ್ರ ನಾವು ತರಸ್ತಿದ್ವಿ ಹಾ ಹೂ ಮುಂಚೆ ತರಸ ಮುಂಚೆ ಎಲ್ಲಾ ತರಸ್ತಾ ಇದ್ವಿ ಅದು ನಮಗೆ ಸರಿ ಹೋಗ್ಲಿಲ್ಲ ಧನ್ಮ ಬಟ್ಟೆ ಗಳೆಲ್ಲಾ ಜೀನ್ಸ್ ಪ್ಯಾಂಟ್ ಅದೆಲ್ಲಾ ಸರಿ ಹೋಗಲಿಲ್ಲ ಇದು ಹೆಣ್ಮಕ್ಳ ಆದಾಗಿ ಹೆಂಗೋ ಸರಿ ಮಾಡ್ಕೊಂಡ್ ಬಿಡ್ತಾರೆ ತಗೊಂಡ್ ಬಿಡ್ತಾರೆ ತಂಡಾಗಿನಾ ಈ ಗಂಡ ಮಕ್ಕಳ ಬಟ್ಟೆೆಗೆಲ್ಲ ನಮ್ಗೆ ಪ್ಯಾಂಟ್ ಸರಿ ಹೋಗಿಲ್ಲ ಶರ್ಟ್ ಸರಿ ಹೋಗಿಲ್ಲ ಹಗೆ ಹಿಂಗಗೆ ಅಂತೇಳ್ಬಿಟ್ಟು ಭಾಳ ಹೆಸರಿಡಕತ್ತರಾ ಅದಕೆ ಅದು ನಮಗೆ ಲಾಸ್. ಆಯ್ತು ಹಂಗ ಅಂತ ಹೇಳಿ ಅದ್ರ ಸಲುವಾಗಿನ ನಾವು ಇನ ಜಾಸ್ತಿ ತರಿಸ್ಬಿಡ್ತೀವಿ ಈಗ ಹ್ಮ್ ಇದೇ ನಮ್ಗೆ ಪರವಾಗಿಲ್ಲ ಮಾಡ್ಕೊಂಡ ಹೋಗು ಹೂ ಬೆಳಗ್ಗೆ ಹತ್ತು ಗಂಟೆ ಇಂದ ಇನ್ನೇನು ಕೆಲಸ ಇರಲಲ್ಲ ನಮಗೆ ಯಾ ಹಂಗಂತ ಹೇಳಿ ಇನ್ನ ಈಗ ಇದನ್ನೇ ಆದ್ರೂ ನಮ್ಮ ಹತ್ರ ತುಂಬಾ ಜನ ಬರ್ತಾರೆ ನಾವು ಶಾಪ್ ಇಟ್ಟಿದೀವಲ್ಲ ಅಂಗಡಿ ಇಟ್ಟಿದೀವಿ ನಾವು
ಹೌದಾ ನಿಮ್ ಶಾಪು ಚೆನ್ನಾಗೆ ಲಾ ಬೆಳಿಗ್ ಎಷ್ಟು ಗಂಟೆಗೆ ಓಪನ್ ಮಾಡ
ನಾವು ಬೆಳಿಗ್ಗೆ ಹತ್ತು ಗಂಟೆಗೆಲ್ಲ ಓಪನ ಮಾಡ್ಬಿಡ್ತೀರಕ್ಕ ಹತ್ತು ಗಂಟೆಗೆೆಲ್ಲ ಓಪನ್ ಓಪನ್ ಮಾಡಿ ಎಂಟು ಗಂಟೆವರೆಗೂ ಇರುತ್ತೆ ನಮ್ಮ ಶಾಪ್ ಪು ಹಾ ಸಾಯಂಕಾಲ ಎಂಟು ಗಂಟೆವರೆಗು ಇರ ತೀವಿ ಅದ್ರಲ್ಲಿ ಒಂದು ಒಬ್ರು ಶ ಒಬ್ಬರು ಅಂಗಡಿನಲ್ಲಿ ನೋಡ್ಕೊಂಡ್ರೂ ಒಬ್ರು ಮನೆಯಲ್ಲಿ ಇರ್ತಾರೆ ಹಂಗೆ ಹಾ ಒಂದು ನಾಕ ನಾಕು ತಾಸು ಒಬ್ಬೊಬ್ಬರು ಮೂರ್ ಜನ ಇದೀವಲ್ಲಾ ನಾಕ್ ನಾಕ್ ತಾಸು ಒಬ್ರು ಒಬ್ಬರು ಮೂರ್ ಮೂರ್ ಮೂರ್ ಜನನು ಹಂಚ್ಕೊಳ್ತೀವಿ ಒಬ್ಬರು ಫಸ್ಟ್ ಯಾರನ್ ಬೆಳಿಗ್ಗೆ ಹೋಗಿ ಅಂಗಡಿನ ಓಪನ್ ಮಾಡ್ಬಿಡ್ತೀವಿ
ಹ್ಮ್
ಹೊರಗ ಹಂಗ ಹೋಗಿ ಅಂಗಡಿನ ಓಪನ್ ಮಾಡಿ ಒ ಒಬ್ರು ಒಂದ್ ಹನ್ನೆರಡು ಗಂಟೆವರೆಗೂ ಅಂಗೆ ಒಬ್ರು ಇರ್ತಾರೆ ಇನ ಹನ್ನೆರಡು ಗಂಟೆಯಿಂದ ಮ ಮಧ್ಯಾಹ್ನ ಮೂರು ಗಂಟೆವರೆಗೂ ಒಬ್ರು ನೋಡ್ಕೊಂತಾರೆ ಅವರು ಮನೆಗ್ ಬಂದ್ ಬಿಡ್ತಾರೆ ಮತ್ತೆ ಇನ್ನ ಮತ್ತ ಹನ್ನೆರಡು ಗಂಟೆಯಿಂದ ನಾ ಗಂಟವರೆಗ ನ್ ನೋಡ್ಕೊಂಡಿರ್ತಾರಲ್ಲ ಮತ್ತೆ ಇನ್ನೊಬ್ಬರು ಹೋಗ್ತಾರ ಹಂಗ್ ಮೂರ್ ಜನ ಹಂಗ್ ಮಾಡ್ಕೊಂಡು ಬಸ್ ಒಂತರ ಏನೋ ಖುಷಿ ಅನ್ಸುತ್ತ ಒಬ್ಬ್ರಿಗೆ ಹೆಚ್ಚಿಲ್ಲ ಒಬ್ಬ್ರಿಗೆ ಕಡಿಮೆ ಇಲ್ಲಾ ಮೂರ್ ಜನನು ಒಂದೊಂತರ
ಒಟ್ಟಲ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡ್ ಹೋಗ್ತಿದ್ರ
ಕೂತ್ಕೊಂಡ ಮಾಡಕೊಂಡ ಹೋಗ್ಬಿಡ್ವಿ ನಾವ್ ಇಲಿಂದ ಹ ಯಾಕಂದ್ರೆ ಎಲ್ಲಾದುನು ನಮ್ದ ಎಲ್ಲಾ ಆನ್ಲೈನ್ ಸಿಸ್ಟಮ್ ಇರುತಕ್ಕ ಇವಾಗ ಅದ್ರಲ್ ಹೆಂಗ್ ನಾವ್ ಏನ ಮೋಸ ಅನಲ್ ಇಲ್ಲ ಏನಿಲ್ಲ ಎಲ್ ಆಯ್
ಹ್ಮ ಬೇಕಂದ್ರೆ ನೀವು ಅದು ನಮ್ಗ್ ಸ್ಯಾರೀಸ್ ಬೇಕಂದ್ರೆ ನೀವು ಆತರ ಹೊಲ್ ಸೆಲ್ ಆಗೀನು ಕೋಡ್
ಹಾ ಹ ಕೊಡ್ತೀವ್ ರೀ ಕೊಡ್ತೀವಿ ನೀವು ಮುಂಚಿತ್ವಾಗಿ ಇನ ನಮ್ಗೆ ಹೇಳಿದ್ರಗಿನ. ಹಾ ನಮ್ಗೆ ಒಂದ್ ಇದು ತಿಂಗ್ಳ ಮುಂಚಿತ್ವಾಗಿನೇ ಹೇಳಿದ್ರೆ ಯಾಕಂದ್ರೆ ನಾವು ಸೂರತದಿಂದ ಅಲ್ಲ ತಗೊಂಡ್ಬಾರದು ಬಟ್ಟೆಗಳೆಲ್ನೆಲ್ಲದ್ ನೆಲ್ಲ ಹಂಗಂತ ಹೇಳಿ ನನಿಗ್ ಒಂದ್ ತಿಂಗ್ಳ ಮುಂಚಿತ್ವಾಗಿನೆ. ಹೇಳಿದ್ರೆ ನಾವು ಯಾವ್ ತರ ಬೇಕು ಅಂತರದ್ದು ಅಂತೇಳೆ ನಮಗೊಂದು ನ ನಮಗೆ ಪ್ಯಾಟರ್ನ್ ಇಸ್ ಇದಾವ ನಮ್ಮ ಹತ್ರ ಇರೋದು. ನಾವ್ ಕಳುಸ್ತೀವಿ. ನಿಮ್ಗೆ ಯಾವ್ ತರ ಇಷ್ಟ ಆಗುತ್ತಾ ನೋಡ್ರಿ ಅಂತದನ್ನ ಕಳುಸ್ರಿ ನಾವು ನೋಡ್ಬುಟ್ಟು.
ಹ್ಮ್ ಹ್ಮ ನಮ್ಗ್ ಬೇಕಂದ್ರೆ ನಾವ್ ಈ ಸರಿ ಅಡ್ರು ಮಾಡ್ತೀವಂ
ಹಾ. ಸರಿ ರೀ ಹಂಗಾದ್ರ ಅಡ್ರ.
ಆರ್ಡ್ರ ಮಾಡಿ ನಿಮ್ಗ ಹೇಳ್ತೀವಂತ್. ತೆ ಬುಡ್ಡೆ.
ಹಾ ಸರಿ ರಿ ಕಳುಸ್ರಿ ಹಾಗಂಗಾದ್ರೆ ನಾವು ನೋಡಿ ನಿಮ್ಗ್ ತರ್ಸ್ಕೊಡ್ತಿವಿ ಕಡ್ಮೆ ರೇಟಲಿನ ಹಾಕ್ ಕೊಡ್ತಿವ್ ತಗೋಳ್ರಿ ನಿಮ್ಗ್ ಏನು. ಮುಂಚೆಯಿಂದನೆ ಗೊತ್ತಿರೋರ್ ರೆ ಅಲ್ಲ. ಹಾ ಹಂಗೆನಿಲ್ಲ ಮಾಡ್ಕೊಂಡ್ ಹೋಗ್ಬೋದು ಸಲ ಹಾ ಚಿಕ್ಕ ಮಕ್ಳ ಬಟ್ಟೆಗಳ್ನು.
ಹ ಸ್ಯಾರೀಸು ಸಾರಿ ಪೆಟ್ಟಿ ಕೊಟ್ಟು ಹುಡ್ಗುರ್ ಸ್ಲೀಪ್ಸ್
ಹು ಎಲ್ಲಾ ಹು ಎಲ್ಲದನ್ನೂ ತರುಸ್ಬೊದು ಹು ಎಲ್ಲಾ ಐಟಮ್ಸು ತರಸ್ ಹ್ಮ ಹ್ಮ್ ಮತ್ತೆ ಪೈಸ ಲಂಗ ತರಿಸಸ್ತೀವಿ ಅಂಚಿನ ಲಂಗಕ್ ಗಳು ಈಗೆಲ್ಲ. ಹಾ ಹಬ್ಬಗಳಲ್ಲೆಲ್ಲ ಉಟ್ಕೊಂತರ್ ನೋಡ್ರಿ ಅ. ಪೈಟ ಲಂಗ ಅಂತರ ಉ ಹಕೊಂತಾರಲ್ಲ ಆ ತರದುನು ನೆಕ್ ಕೆಡ್ ಕ್ಲಾತೆಲೆನು ಇರ್ತದ ಆ ತರದನ್ನೂ ತರ್ಸ್ತೀವಿ. ಅಂಚಿನ್ ಸೀರೆ ಅ ಬ್ಲೌಸ್ ಒಂತರ ರೇಷ್ಮೆ ಕ್ಲಾತ್ ಅಂತೆಲ್ಲೇ ಹೇಳ್ತಾರ. ಹಾ ಅಂತ ಗನ್ನು ತರಿಸ್ತಿವಿ ಬಟ್ಟೆಗಳ್ನ ಚೆನ ತವ್ ಅಂದ್ರೆ ಬಟ್ಟೆಗಳ್ ಮ ಅತ್ರ ಏನು ಆಗಲ್ಲ. ಕಲರ್ನು ಹೋಗಲ್ಲ ನಮ್ ಹತ್ರ. ತಗೊಂಡಿರೊ ಬಟ್ಟೆಗಳ್ನ. ಹ್ಮ್ ಹ್ಮ್ ಮೊನ್ನೆ ನಮ್ಮ್ ಮನೆ ಹತ್ರ ಇಲ್ಲೊಬ್ ಇವ್ರು ಮದ್ವೆ ಇತ್ತು ಅವ್ರು. ಮೂರ್ ಲಕ್ಷದ್ ಬಟ್ಟೆಗಳ್ನ. ತಗೊಂಡ್ವಿ
ಹೌದ ಒಳ್ಳೆ ವ್ಯಾಪಾರ ಆಗಿದೆ ಬಿಡ್
ಹ್ಮ್ ಒಳ್ಳೆ ವ್ಯಾಪಾರ ಆಗಿದ್ದೇರಿ ಹ್ಮ . ಇಷ್ಟ್ ಇಷ್ಟ್ ಅಂತೆಳಿ ಮೂರ್ ಜನನು ಅಮೌಂಟ್ ಹಂಚ್ ಕೊಂಡ್ರಿ ನೋಡ್ರಿ. ಹ್ಮ ಹ್ಮ್ ಮತ್ತೆ ಅಕ್ಕ ಊಟ ಎಲ್ಲ ಆಯ್ತ ಎಲ್ ರು ಮನೇಲ್ ಎಲ್ರು. ಹಂಗಂದ್ರೆ ಮದ್ವೆ ಇದೇನೆ ಇವಾಗ ಒಂದು.
ಹಾ ಮದ್ವೆ ಇದೆ ಹ್ಮ ಏನಾದ್ರೂ ನಮ್ ಮನೇಲಿ ಫಂಕ್ಷನ್. ಅಂದ್ರೆ ನಿಮ್ ಗಾ ಆರ್ಡರ್ ಮಾಡ್ತೇವಂತೆ ನಮ್ಗೆ ಒಳ್ಳೆ ಕ್ವಾಲಿಟಿ ಬಟ್ಟೆನೆ ತಂ
ಹ್ಮ್ ಆಯ್ತ ತಗೋಳ್ರಿ ಲಾಸ್ಟ್ ಟೈಮ್ ತಗೊಂಡಿದ್ರಲ್ಲ ಚೆನ್ನಗ್ ಇದಾವಲ್ಲ ಸೀರೆಗಳೆಲ್ನೆಲ್ಲ ತಗೊಂಡಿದ್ರಲ್ಲ ಹ ಅದೇ ರೀ ನಮ್ ಹತ್ರ ಮಾತ್ರ ಬಟ್ ಬಟ್ಟೆಗಳ್ ಮಾತ್ರ ಯಾವ್ದು ಇದಾಗಿಲ್ಲ ಬಿಡ್ರಿ ನಷ್ಟ ಏನ್ ಆಗಿಲ್ಲ. ಇನ್ನ ತರ್ಸ್ಕೊಡ್ರಿ. ಓ ಈ ಒಂದ್ಸರಿ ಬಂದಿರೋ. ಹ ಸೀರೆ. ದನೆ ಇನ್ನೊಂದ್ಸರಿ ನಾವ್ ಕೇಳ್ತಿವಲ್ಲ ಅದ್ ಇರದೇ ಇಲ್ಲ ನಮ್ಮ ಹತ್ರ ಪೀಸ್ಗಳ ಆಗ್ಲೇ ಖಾಲಿ ಆಗ್ ಹೋಗ್ಬಿಟಿರ್ತಾವ.
ಹಾ ಹಾ ಹಾ.
ಸರಿ ಬಂದಿರೋ ಬಟ್ಟೆಗಳನ್ನ ನೆಕ್ಸ್ಟ್ ಟೈಮ್ ತರ್ಸೊದೇ ಇಲ್ಲ ನಾವು. ಅಂತ ಬಟ್ಟೆಗಳಲ್ ನಮ್ ಹತ್ರ ಸಿಗ್ತಾವ ಹ್ಮ್ ಹ್ಮ ಸರಿ ಇರಿ. ಹಾ ಸರಿ ಸರಿ ಹಾ ಬ.
ಒಪ್ಪಿಯ.